ಏ ನಮ್ಮ್ ತಮ್ಮಂಗ್ ಕೇ ಗೊಡ್ದೋಡು ಸಣ್ಣ ಹುಡುಗನ
ಹ್ಮ್
ಕ್ರಿಕೆಟ್ ಆಡೋದೖತೆ ನಾವು ಜೊತೆ ಮಾತಾಡು.
ಏನ್ ಮಾತಾಡ್ಲೆ ನಿದ್ದೆ ಬಂದ್ ಮಕ್ಕಂಡವ್ನ್ ಎದೆಳಿಸಿದಲ್ಲ.
ಸುಮ್ಮ್ನೆ ಮಾತಾಡ್ ಹಲೋ ಹಲೋಂತ.
ಏ ಪ್ಪೋನ್ ಇಟ್ಲಿ ಮಕ್ಕಂಬುಟ್ಳು ಫೋನ
ಹ ಮಾತಾಡ ಆಯಕೆ ಮಾ ಅಭಿ ಮಾತಾಡನ ಹಿಟತನ.
ಮಾತಾಡೋ ಸುಮ್ ಮುಸ್ತ್ ನೋಡಿ.
ಮಾತಾಡೈ ಕೆಡಗಾನಿವ್ನು ಮಾತಾಡ್ ಅಲೋ. ಹಲೋ
ಹೇಳ್
ಯಾರು
ಎನ್ ಮಾಡಕ
ಆಟ ಆಡಕತ್ತೀವಿ.
ಏನ್ ಆತಡಾಕತ್ತಿ.
ಆಡ್ತಾನ ಕ್ರಿಕೆಟ ಅವಾ. ಹಲೋ ಹಲೋ ಕ್ರಿಕೆಟ್ ಆಡ್ತಾನ ಮಲ್ಯಾ.
ಆಡ್ತಾನ.
ಚೊಲೋ ಆಡತನ.
ಎಬಿಡಿ ವಿಲರ್ಸ್ ಆಡದಂಗ್ ಆಡ್ತನ ವಿರಟ್ ಕೊಹ್ಲಿ ಆಡದಂಗ್ ಆಡ್ತ.
ಎಲ್ಲಾರು ಆಡಿದಂಗ ಆಡ್ತನ.
ಹ್ಮ್
ಹ್ಮ
ನಿಯಂಗ ಆಡ್ಸಿ.
ನಾನ ಆಡ್ತಿ.
ಬೌಲರ ಆ ಬ್ಯಾಟ್ಸಮನ್.
ಆ
ನೀ ಬಾಲರ ಬ್ಯಾಟ್ಸ್ಮನ.
ಬ್ಯಾಟ್ಸ್ಮ್ಯಾನ
ಹಾ
ಆ
ಮತ್ತೇನ್ ಮಾಡಕ್. ಮಳಿ ಬೆಳಿ ಮಳೆ ಆಗ್ಯಾದ.
ಏನ?
ಮಳೆ ಮಳಿ ಆಗದಾ
ಇಲ್ಲ
ಇಲ್ಲ.
ಹ್ಮು ಹ್ಮು.
ಯಾಕೋ ಯಾಕಾಗಿಲ್ಲನು
ನಿಂಬಲ್ಲ್ ಯಾರ್ ನಂಬದಾಯ್ ಇಲ
ಓ ಬಾರ ಐತವ್
ಬಾರಂತೇಳದ್ರ್ ಬರ್ತವೇನ್ ಅವೇನ್ ದೇವ್ರಗಳೆನ್?
ಹ್ಮ ಹೇಳು. ನೀಯೇ ದೇವ್ರ್ ಮಾಡಸಿದ್ ನೀ ಬಾ ಮೇಡರ್ ಏನ್
ನ್ಯಾನ್ ನೋಡಂ ಬರ್ತೇಂ.
ಬಂದ್ರುಪ್ಪ ನಮ್ಮೋರು.
ಸರಿ
ಬಂದಿಲ್ಲ ಅಂತಿಲ್ಲನ್ ನೀನು.
ಸ್ವಲ್ಪ ಬಂದು ಸ್ವಲ್ಪ ಬಂದಮೈತೆ.
ಅಲ್ಗೋಯಿಲ್ಲ.
ಹ್ಮ್
ಊಟ.
ಆಯ್ತು.
ಏನ್ ಉಂಡ್ರಿ?
ಅಣಬೆ.
ಮತ್ತೆ?
ಹ
ಅನ್ನ ಬೇಳಷ್ಟೇ ಮತ್ತ್ ರೊಟ್ಟಿ ಏನಿಲ್ಲ್ದು.
ಉಂಡ್ವಿ ನೀವ್ ನೀವೇನ್ ಮಾಡ್ರಿ?
ಅದ ಏನಿಲ್ ನೋಡಪ ಕಾಲಸ ಬನ್ನಿ ಮಕ್ಕನ್ಸಿಯವ್
ಹುಂ
ಮತ್ತೆನ್ ಸಮಚಾರ್?
ಆ
ಹ ಸಾಲಿಗೋತ್ತ?
ಹ್ಮ
ಸಾಲಿಗೆ ಹೊತ್ತಿ.
ಹೊತ್ತಿ ಏಡ್ತು.
ಫೆಕ್ಲಾಸ್ ಇದೆ. ಹೋಯ್ತಾವನು? ಯಾರ ನಿಮ್ಮುರೋಗ ಹೊತ ಬೇವರೋಗತ್ತ.
ಹಲಗೇರೇಗ.
ಹಮಗೆರ್ ಗೊತ್ತಲ್ಲ.
ಹ್ಮ್
ಹತ್ತರ ತಕ.
ಅಲೋಬ್ ಟೀಚರ್ ಬರ್ತಾರ ಗೊತ್ತ ಹಲೋ.
ಹಲೋ
ಆನಗೇರಗ ಒಬ್ರು ಟಚರ್ ಬರ್ತರ ಗೊತ್ತ ಅಬ್ದುಲ್ ಬಿ ಟೀಚರ್ ಅಂತ.
ಅಲೋ ಅಲ್ಲೊಬ್ರು ಟೀಚರ್ ಬರ್ತಾರ ಗೊತ್ತಾ.
ಹಾಂ ಬರ್ತಾರ.
ಅಬ್ದುಲ್ ಬೇಗಂ.
ಹಾ ಹ್ಮ್ ಹಿಂದಿ ಹ್ಮ್.
ಎ ಒಂದ್ ನಿಮಷ ನಿಂದ್ರ ನೀರ್ ಕುಡಿಯಕತ್ತಿ. ನಮ್ಮ ಅಣ್ಣ ಮಾತಾಡ್ತಣ್ಣಣ.
ಹಲೋ
ತೋರ್ಸ.
ಹಲೋ ಹಲೋ
ಹಲೋ ಹೇಳು ದೋಸ್ತ.
ಹಲೋ
ಹಲೋ
ಹಲೋ
ಹಲೋ
ಏ ಬರಿ ಹಲೋ ಹಲೋ ಅಂತಲ್ಲೇ.
ನೀರ್.
ಆಯ್ತಾಯ್ತು ಹ ಓಕೆ.
ಹಲೋ ಹಲೋ
ಕುಡ್ದೆ ನೀರ್ ಕುಡ್ದೆ ಅವ್ಸ ಅವ್ಸ ಕುಡಿ ಯಾಕ ಬ. ಆ ಗೀತಪರಿ ಏಕ್ಧಮ್ ಗಟ್ಟ
ಇಲ್ಲಾಣ್ಣ. ಫಾಸ್ಟ್ ಬರೆ ಮು ಸಿಡಧಾವ್
ಹೌದಾ ಹ ನಿಮ್ಮಣ್ಣ ಏನ್ ಮಾಡ್ ಕಿರ್ತ ಮಲಪ್ಪಣ್ಣ
ಟಿವಿ ನೋಡಕತ್ತಿನವ.
ಹ್ಮ್ ಆ
ಎಷ್ಟು ಜನ್ ಆಡಕತ್ತೀರಿ. ನಿಮ್ಮಣ್ಣ ಚೆನ್ನಾಗಾಡ್ತಾನ? ಹಲೋ ನಿಮ್ಮಣ್ಣ ಚೆನ್ನಾಗಾಡ್ತಾನೇನಪ್ಪಾ?
ಹ
ನಿಮ್ಮಣ್ಣ ಚೆನ್ನಾಗಾಡ್ತನ? ಹಲೋ ಹಲೋ ಲೇ ಲೆ ಲೇ.
ಆ
ಎಲ್ಲಾಡಕತ್ತೀರ್ ಕ್ರಿಕೆಟು? ಹಲೋ ಕ್ರಿಕೆಟ್ ಎಲ್ಲಾಡಕೈತ್ರಿ. ಹಲೋ ಹಲೋ ಹಲೋ ಹಲೋ ಹಲೋ ಆ ಅದೋ ಬಯಯಿಂತೆ ದಶಲ್ಲರೆ ಮ